ನೋಡ್ರಿ ಏನ್ ಎಲ್ಲಿ್ರ ಏನುಿಸ ಅವ್ರ
ಅದ ನಾವ್ ಇಲ್ಲಿ ಊರಾಗದೇವ್ರೀ ಕಣ್ಯ ಅದಲ್ರರಿ ಊರಾಗಿವತ್ತ
ಹೌದ್ರರಿ ಇವತ್ತ ಏನ್ರ ಕರಣ
ಕಾರಣತ್ ನೀ್ ಹಬ್ಬಕ್ ಮಾಡಿ ಇ ನಿಿತ್ತುಗ್ ಮಾಡಿಿಲ್ಲ
ಏ ಎಲ್ಲಾ ಮಾಡ್ರಿ ಹೋಗ್ಯಾರಿ ತಂಬವ್ರ ಅಪ್ಪ ಅವರು ಹೋಗ್ಯಾರ ಮಾಡರಿ
ಹರಲ್ರರಿ ತತ್ತಗಿತಿ
ಇ ನಡದ್ರಿ ನಡದವ್ರಿ
ಏ ನಮ್ಮ ಏ ನಮ ಇಲ್ಲಿ ಇರ್ತದಾವ್ರಿ ನಾವು ಬರೇ ಹೊಲಗಳು ಹಾಕೇತಿವ್ರರಿ ಎ ಹರ ಮೊದಲ ಇದ್ದವ್ರೀ ನಮ್ಮ ಮೊದಲ ಇದವ ರೀ ನಮ್ಮ ಕನ್ ನನ್ರಿ ಮೊದಲ ಇದವ್ರೀ ನಮ್ ಮುಚ್ಚಿನ ಕಾಲ್ದಾಗ ಇದ್ದವ್ರರಿ ಹೇಗ್ ಎಲ್ಲದವ್ರು
ವ್ ಕಾರಣ ಅ ಹಬ್ಬ ಅದು ಮಾಡತ್ರ
ರಗುಡು ಏ ರಗುಡು ಮಂದಿ ಮಾಡಕ ಇಲ್ಲೇ ನೋಡಿದಿಲ್ರಿ ನಮ್ ಮಡ್ತ ರಗು ಮಂದಿ ಮಾಡ್ತ
ಹಾ ಮಾಡ್ಲಕ್ಕ ತರ್ಬಿಡ್ರಿ ಎಲ್ಲಿ ಎಲ್ಲಿರ ಈಗ ಹಳದಂಡಿ ಬಿಟ್ರಿ
ಹ ಹ ರೀ ಇಲ್ಲ ರೀ ಹತ್ ಯಳ ತೋಳ್ಸಲ್್ರೀ ಜಳಕ ಮಾಡ್ಸಲ್ರಿ
ಹಾ ಹಾ ರೀ ಅಲ್ಲೆಲ್ಲ ನೀರ ಏನ ಅದಾವ್ರೀ
ಅದಾವರಿ ಇಲ್ಲಿ ಮ್ಯಾಘ ವಗರ ಗಲ್ಲ ಲಗನ ಹಾ ಪೂರ ಮ್ಯಾಗರಿೀ ಜೇಟಳ ಗೊತ್ತದಲ್ರರಿ ಹಾ ಅಲ್ಲಿ ಹೋಗ್ಯಾರಿ ಮತ್ತೆ ಯಕಡ್ರಿ ನೀವ್ರೀ ನಿಮ್ ಎತ್ತುಗಳ ಕಡೆ ಹೋಗ್ಯ್ರೀರಿ
ನಮ್ಮ್ ಹತ್ತಲ್ಲಿ ಮ್ಯ ಮ್ಯಾಗ ಹೋಗ್ಯವರು ಕಡೆ ದೇವ್ರ ಸ ಅಲ್ಲಿ
ಹೌದೌದ್ೌ್ರಿ ಇಲ್ಲಾಂದ್ರ ನೀರ್ ಏನ್ ನೋಡ್ರಿ ಬಿಲ್ಕುಲ್
ಹಾ ರೀ ನಡ್ದ ನೋಡ್ರಿ ಚಾಂದ್ ನಮ್ದನು ಈಗ ತತ್ತಿಗಿತ್ತ ಹೊಡ್ದ ಹಾಕಿವವಿ
ಹ ಮತ್ ಹೋಗ್ಕ್ ಇಲ್ರರಿ ಎತ್ ಗುಡಾಗ ಎತ್ ಗುಡಾಗ ಹೋಗ್ಕ್ಲ್ರರಿ
ಎಲ್ಲಿ ಹಾ ಹಾ ಹೋಗ್ಕ್ ಮಾಡತಿರಿ ಹೋ್ತನ್ರೀ ಸದ ಹೋಗ್ತೀನಿ ನಾನನ್ ಹೋಗ್ತೀನಿ
ನಾವ್ನ್ ಬರ್ತೀವಿ ತೋ್ರರಿ ಆ ಕಡೆ ಬರ್ತವ ಅಂತ ಹೋಗ್ ಬರಂಬ್ರ ಸು್ನೆ ಮನ್ಸ್ ಬರ್ವಲ್ದ ಏನಲ್ಲಾ
ಅವರು ಒೋಗ್ಯಿಗೆ ಎಲ್ಲಾ ನಾವು ಡೆಕೋರೇಷನ್ ಮಾಡ್ಬೇಕಿರ್ತ ಬಾಳ ಗೊಂಡೆ ಹೋಗ್ ತಂದಿವವಿ
ಹೌದ್ ಮಾಡ್ಬೇಕಕ್್ರೀ ಮತ್ತೆ ವರ್ಷಿನಾಗ ಒಂದ್ಸಲ ಬರದ್ರಿ ಅವ್ರು ನಮ್ಗೆ ದುಡಿತಾರೀ ವರ್ಷಿನಗ್ ವರ್ಷ ಪೂರ್ತಿ ಅವ್ರ ಕಲಬಟ್ಟಿಲ್ಲಂದ್ರ ಅಂಗ್ರೀ ಹ ರೀ ಅವರು ಒೆ ಅಂದ್ರನ್ ಬಿಡ್ತೀರಿ ಅ್ರೀ ನೀವು ದುಡಸ ದುಡತ
ಕುಡ್ಯದಆಗಲ್ದು ಆಕಿಂದು
ಮತ್ತ ಒಲ್ ಅಂತ ಕುೂಂತೀರ ಅಂದ್ರೆ ಶಟ್ಗ ಕುೂಂತರ ನೀವ ಏನ್ ಬಿಡ್ತೀರಿನ್ರಿಸ ಮು್ಸ್ಕರಿಯ ಎಲ್ಲಿ ಅದಕ್ಕೆ ಮಾಡ್ಬೇಕ್ರೀ ವರ್ಷನೆೆ ಒಂದ್ಸಲ ಬತ್ತ ಗತ್ತ ಕುಡ್ಸ್ರಿ ಮತ್ತೇಏನ ನೋಡ ನೀವ್ ಹೇಳ್ಬೇಕ ಮಳಿ ಮಳ ಅಂತ ನಿಂ್ ಆಗ್ಯಾದ್ರಿ
ನಿನ್ ಆಗಿದ್ ನ ಬಿಡ್ರಿ ಚೊಲೋ ಆಗಿದ್ರಿ ಸ್ೊಪ ಆಯ್ತ್ರಿ ಈಗ ಹಂಗ ಯ ಆಬಬೇಕಕ್ ನೋಡ್ರಿ
ಹಾ ನಡಿದ್ರಿ ಹಿಂಗಾದ್ರೆ ಈಗ ಕೆಲವೊಂದ್ ಊರಾಗ ಜಗ್ಗಿ ಹೊಡಕತ್ರಿ
ಹಾ
ಇಲ್ಲಿ ನಮ್ಮ್ೂಊಾಗ ಎಲಿಬಿಲಿಜಿಟಿ ಆಗದ್ರಿ
ಅಲ್ಲ ಅಂದ್ರ ಚೊಲಾಗ ಇದ್ರಿ ಸ್ವಲ್ಪ ಇಷ್ಟ್ ಇನ್ನೊಂದ್ ಎರಡ್ ದಿನ ಬರ್ಬೇಕ್ರಿ ಬಂದ
ಒಂದೊಂದು್ ಹೊಲ್ ಒಂದೊಂದೊಂದ್ ಹೊಲ್ದಗ್ತ ನೀರು ಇದಾಗಿಲ್ರಿ
ಅವ್ರ ಅವ್ರ ತಯ್ದಲ್ರಿ ಇನ್ನೊಂದ ಸ್ವಲ್ ಬ ಇನ್ನೊಂದ ತಾಸ ಆಡ್
ಹ ಬಂದ್ರ ಬಂದ್ರ ಆದ್ರಿ ಮತ್ತ್ ಮಳೆ ಆದ್ರಿ ಇವತ್ತು ಆದಂತ ಅನಕೂತಾರ ಏನಾದ ತೆಂತನಿ
ಹಾ ಎಲ್ಲ ಏನ್ ಮಾಡ್ತಾರೆ ಮಾಡ ಹಾಗಾದ್ರೆ ಬರ್ತ್ರಿ ಮೋಳಿ ಬರ್ರರಿ ಉಂಟು
ಹೌದ್ೌದ್ರಿ ಏನ್ರೀ ಅಯ್ಯಣ ಅವ್ರದ್ರೀ ಜಗೀಶ್ರ್ ಅಲ್ದಲ್ರರಿ ಅವ್ರ ಏನ್ ಮಾಡ್ರಂತ್ರಿ ಏನಾಗ ಬೈಕ್ ಕೇಳಿದ್ರಂರಿ ಬೈಕ್ ವೇಣ ಐೇಣ ಅವರ ಮತ್ತೆಏ ನಂದ್ ಇದಕ್ ಸಾಪ್ರ ಹೋಗಿ ಬರ್ತ ಅಂತ ಅಂದ್ರ
ಹಾ
ಹ ಬರೋಣ ಇಲ್ಲ ನನಗೆ ನನ್ ಕೆಲ್ಸ ಆದ ಎಕ್ಸಾಮ್ ಅದ ಒ ಇವ್ರ ಅಂದ್ರೆ.
ಯಾರು ಸೋರ್ ಜಗದೀಶ್ ಸೋರ್ ಬೈಕ್ ಕೇಳರು.
ಹಾ ಅಯ್ಯರಣ್ಣ ಅಂದ್ರೆ ನನ್ ಹ ಹ ನನ್ ಎಕ್ಸಾಮ್ ಅದಂತಗ್ರ ಅಂದ್ರ ಅಯ್ಯರಣ ಅವ್ರು. ಇಲ್ಲ ನಾ ಈ ಹ ಇಲ್ಲ ಒಂತ ಆಸಾದ್ ನಾವು ಹಯ್ವ. ತ ತಿವಳ್ ಕೇಳಳಾರ ಬೈಕ್. ಎಂದ ಕಡೆ ಇವ ಆಾಳ್ ಟಿಕೆಟ್ ನಷ್ಟ ಅ ಇವ್ರು ಐತ್ನ ಕೊಡಲ್ ಬೇಕಕ್ ಅಂತ ಅಂದಾರೆ ಇವನ
ಹಾ
ಒಡಗ ಒಂದ್ಸಲ ಇವರು ಏನ್ ಮಾಡಿಬಿಟ್ರ ಅಷ್ಟಕ್ಕೆ ಎಕ್ಸಾಮ್ನಾಗ ತೈ ಇಟ್ ಇಟ್ಟ ಬಿಟ್ರಿ ಇವ್ರಿಗೆ ಅದ್ರಾಗ ಲಾಸ್ಟ್ ಪೇಪರ್ ಅದಲ್ರರಿ
ಹಾ ಲಾಸ್ಟ್ ಪೇಪರ್ ರಿ
ಹಾ ಫುಲ್ ಟೈಟ್ ಇಟುಬೆಟೆಡರ್ ರಿ ಪೋನ್ ಗಳ ಕಸ್ಕೊಂಡ್ ಬಿಟ್ಟು
ನೋಡ್ರಿ ಮ
ಮತ್ ಕಸಗನ್ಗೆ ಎಷ್ಟು ಒಂದ್ ಅರ್ಧ ತಾಸ ಓಳಾಡ್ಸಿದ್ರಂರಿ ಇವು ಏನ್ ಹೋಗಿ ಏನ್ ಮಾಡ ಹ ಇವು ಏನ್ ಅಂದತ್ರಿ ಹ ಹೇ ಮನ್ಸಲಿಗೆಲ್ಲ ಎಷ್ಟು ಮಾಡೇ ಯಾಕೆ ಫ್ಯೂಚರ್ ಲಾಸ್ ಮಾಡಕ ಹದ್ರಿ ಹಾಳ ಮಾಡಾಕದಿರಿ ಭವಿಷ್ಯ ಟಾರ್ಗೆಟ್ ಮಾಡೋದ ನ ಓಬನಿಂಗ ಮಾಡ್ರ ಅವ್ರಿಗೆ ಎಲ್ಲ ಮುಂದಿ ಯಾಕ್ತಿದ್ ಮಾಡಕೂತ್ರಿ ಅಂತ ಸಿಟಿಗೇರಿ ಫೋನ್ ಹೋಗಿ ಫೋನ್ ಕುಂತು ಬಾರದನಂತ್ರಿ
ಹಾ ರೀ
ಬರದ ಅಂತ ರಿ ಮತ್ತ ಇಂದುಗಡೆ ಅವರು ದೋಸ್ತರು ಹೇಳ ಕುದ್ರ ಅಂತ ನೀ್ ನ ಇಷ್ಟು ಜನಾಗ ಸಹಾಯ ಮಾಡಿ ನೀ
ಹಾ ರೀ ಮತ್ ಏನ್ ಮಾಡ್ಬೇಕಲ್ರರಿ ಇವೆಲ್ಲ ಮಾಸ್ತರ್ ಬಾಳ ಇದನ್ರೀ ಮನ್ಷ್ಯ ನಮ್ಮ್ ಬಾರದು ಒಟ್ಟ ನಮ ಕು್ದ್ರ ಬಾಳ ಬಾಳ ಡೇಂಜರ್ ಅಂದ ಮನುಷ್ಯನ ಬಾಳ ಡೇಂಜರ್ ಅಂದ್ರ
ನೋಡ್ರಿ ಸುಮ್ನೆ ಬಾರವ್ರರುಏ ರೊಕ್ಕ ಕೊಡ್ಬೇಕ ಅಂತ ಸು್ ಸುಿಸತ ಹ ಹಾ ಮತ್ತ ಅಂತ ಅಂತ ಜನ ಅದ ರೀ ಇವರು ಸುಮ್ನೆ ಬೇಟುಬೇಡಬೇಕು ರಿ ಇವತ್ತು ಮುಂಜೆ ಹೆಚ್ಚಾರ್ ನೋಡ್ರಿ ಮುಂಜೆ ಹಚ್ಚರ ರಿ ಏನ ಕೆಲಸ ತ ಹಾ ರ ಹಚ್ಚರೇ ಮುಂಜಲಿ ಏಳವರೆಗೆ
ಹ
ಏನೋ ಅಪಾರ ಡಿ ಕೇಳಿದ್ರ ಅದದು ಡಿ ಕೇಳಿದ್ರ ನಿನ್ಗೆ ಹಾಕಿನಲ್ರಿ ಫೋಟೋ ನಾನ ಹ್ಮ್ಮ್ ರಿ ಇ ಸಂಜಿಕೆ ಕೇಳ್ಬ್ರೀ ಹಿಂದ ಗಡಿ ಫೋನ್ ಹಚ್ಚ ಸರ್ ಸ್ವಲ್ಪ ರಕ್ಕ ಹಾಕ್ರಿ ಅಂತೆ ಆಕ್ರಿ ಇದ್ ಮಾಡ್ರಿ ಅಂತ ಎಷ್ಟಿಂದ ಹೊರಗ ಈ ಕಡೆ ಸೈಡಗ್ ಬರ್ರಿ
ಹಾ
ಮತ್ ಕೇಳಿದ್ರಿ ಕೇಳಣ ಇಲ್ರಿ ಸರ್ ನೀವೇ ಮಾಡ್ರಿ ಹೇಕಂದ್ರ ನೋಡ್ರಿ ಅಂತಂದೆ ಏನೂ ಇದು ಮಾಡ್ತಾರನ್ರಿ ಲೈಸೆನ್ಸ್ ಮಾಡ್ತಾರನ್ರಿ ಡ್ರೈವಿಂಗ್ ಲೈಸೆನ್ಸ್ ರೀ ಬಸ್
ಏ ಬ್ಯಾಡ್ರಿ ನಾವ್ ಮಾಡ್ಸವ್ರಿ ಯ ಬರ್ಲ ಅನ್ಪಟ್ಗಳಳನ್ರಿ ನಾವ್ ಹೆಂಗ್ರೀ ಅವ್ರಿ
ಇಲ್ಲ ರೀ ಅವ್ರು ಹರಳ್ತಾರೀ ನಾ ಬ್ಯಾಡ ಅಂತಂದೇನ್ರಿ
ಇಲ್ಲಾ ನಮ್ಗ ಏನ್ ಮಾಡ್ಸಕ್ ಬರ್ಲ್ಲ ಅಂತನ್ ಕೇಳ್ಬೇಕಲ್ರರಿ ನೀವ ಹೆಂಗೀ
ಏ ನಿಂಗಂಗಣ ರೀ ನನ ನನಗ ಏನಂದ್ರೀ ನಿಂಗಣ ಕರ್ಕೊಂಡ ಹೋಗವನ್ರಿ ಹ ನಿಂಗಣ ಹೋಗಿ ಎಷ್ಟ ಇದ ಮಾಡನ್ರಿರಿ ನನ್ಗೋಲ್ಲ ಅಂತಂದು್ದೇರನ
ನೋಡ್ರಿ ಸುಮ್ಮ್ನೆ ಏನೇಏನ್ ಮಾಡಿ ಒಟ್ಟ ಗೋಳಿಗೆಿ ಹಾಕಿ ಒಟ್ಟ ಮಾಡದಕ್
ಹಾ ರೊಕ್ಕ ಉಸ ಮಾಡ್ಬೇಕಲ್ರರಿ ಅಷ್ಟೋಗ ಇಷ್ಟ
ಏನಲ್ಲ ಒಂದ್ ಅಪ್ಲಿಕೇಶನ್ ಹಾಕಿದ್ರೆ ಅವ ಆ ಲೈಸೆನ್ಸ್ ಬಂದಬ ಬಿಡ್ತು ಹೋಗಿ ಅಲ್ಲಿ ಎಲ್ಲ ಡ್ರೈವಿಂಗ್ ಕೊಟ್ಟ ಬಂದ್ರ ಆಯ್ತ್ ನಾಲ್ಕೈಐ ಸಾವರದ ಕಡೆ ಕೈಿ ಹುಡ್ತು ನಾಕೈದು ಸಾವಿರ ನೋ ಒಂದ
ಹೋಗಲ್ರಿ ಒಂದ್ ಎ ಮೂರ್ ಸಾವಿರ ರೂಪಾಯಿ ಎಷ್ಟ ಹತ್ರೀ ಅಯ್ಯಾಣ ಅದಂದ ನೀನು ನೋಡ್ ಹೋಗಿ ಎಷ್ಟು ಕೊಟ್ಟ ಅಂದ್ರ ಒ ನಾಲ್ಕೈದು ಸಾವಿ ರೂಪ ವಸೂಲು ಮಾಡತ ನೋಡ್ರ ಅಂತ ಅದಕ್ಕೆೇ ವಾಪಸ್ ರ್ಬೇಕ್ರೀ ಅವು ರೊಕ್ಕ ಆಗ ಸಾವರ ರೂಪಾಯಿ ಇಸ್ಂದ್ರ ಸುಮಾ ಬ್ಯಾಡ್ರಿ ನಾ ಹಲ್ರಿ ಏನ್ ಇಲ್ರಿ ಏನ ಇಲ್ರರಿ ಈಗಿಿಂದ ಗಡ ಹಚ್ಚಿಂದ ಹಾಕಿತ್ತನ್ೀ
ಏನ್ ಕೊಡಲ್ರರಿ ಸತ್ರ ಕೊಡಲ್ರಿ ನಿಮ್ಗೆ ಆಯ್ತ ಇ ಆಡಸ್ತಾರ ನೋಡ್ರಿ ನೀವ್
ಕೆ ಕೇಳಮ್ಮ್ರರಿ ಕೇಳ ಆಲ್ರೆಡಿ ಒಂದೊಂದ್ ಮಾತ್ ಕೇಳಂರೇ ನಾವವು ಕೂಡ್ಬೇಕಲ್ರಿ
ಕೊಡ ನೋಡ್ರ ಅವ್ರ
ಯಾಕ್ ಕೊಡಲ್ರಿ ಎಲ್ಲ ಏ ಬೋಲ್ರೆ ಅಷ್ಟ್ ಸಲಿ ಕೊಡಲ್ರಿ ಕೆಲಸದದ
ಈ ಹಿಂದೆಡಿ ಹಚ್ರಿ ಪೋನ್ ಹೆಂಗೆ ಬೋಲಬೇಕ್ರ ಅಂದ್ರ ಕೊಡತನ್ರಿ ಅವ ಇಲ್ಲ ಕೊಡಲ್ ನೋಡ್ರಿ.
ನಾವ್ ಅದಿಕ್ಕೆ ಇದ್ ಮಾಡೋಕು ಬಿಟ್ಟಿಲ್ಲ ಮಾಡ್ತೋಡ್ರಿ ರೊಕ್ಕ ಹಾ ನಾನ್ ಸ್ಟೂಡೆಂಟ್ಗಳೇ ಶಾಪುರ್ಗ್ ಹೊಂಟ್ರೇನ್ರಿ ಮತ್ತೆ.
ಶಾಪುರು ಸ್ವಲ್ಪ ಇದು ಶೋರೂಮ್ ಬಂದ್ ಅದಂತ್ರಿ ಇವತ್ತು ಹುಣ್ಣಿಮೆ ಅದಲ್ರಿ.
ಹೌದೌದು ನಾನ್ ಸ್ವಲ್ಪ ರೆಸ್ಯೂಮ್ ರೆಡಿ ರೆಸ್ಯೂಮ್ ರೆಡಿ ಮಾಡೋದಿತ್ರಿ ಸ್ವಲ್ಪ ಇದಕ್ಕೆಲ್ಲ ಹೋಗಿ ಬರೋದಿತ್ರಿ ಅಲ್ಲಲ್ಲಿ ಕೈಸಲಿ
ಹೌದ್ರಿ ಅದಕೆ ಇವತ್ ಹುಣ್ಣಿಮೆ ಅದಲ್ರಿ ಹಾಲಿಡೆ ಇರ್ತರಿ ಅಲ್ಲ.
ಹಾ ಕಾರುಣ್ಯ ಹಾಲಿಡೇ ಇರತ್ರಿ ಇವತ್ತ್.
ಹಾ ರೀ ಅದಕ್ಕೆ ಹೋಬೇಕ್ ಮಾಡಿದ್ದೆ ರೀ ನಾನು ಅಮ್ಮ.
ಹ್ಮ್ ನಾನ್ ಅದೇ ರೀ ಸ್ವಲ್ಪ ಹೋಗೋದಿತ್ರಿ ಈಕಡೆ ರಿಸ್ಯೂಮ್ಗ್ ರೆಡಿ ಮಾಡೋದಿತ್ರಿ. ಇಲ್ಲೇ ಯಾವ್ದನ್ ಮುತ್ತೂಟ್ ಆಫೀಸ್ನಾಗ ವರ್ಕ್ ಮಾಡ್ಬೇಕ್ ಮಾಡಿದ್ದಿವ್ರಿ. ಹಾ ರಿ ಸುಮ್ನೆ ಖಾಲಿ ಕುಂತಂಗಿಲ್ಲ ಇದಾಗಲ್ರಿ.
ಎಲ್ಲಿರಿ.
ಮುತ್ತುಡ್ ಆಫೀಸ್ ರೀ ಬ್ಯಾಂಕ್ ರೀ ಶಾಪುರ್ನಾಗೇ. ಅಲ್ಲೇ ಕೆಲ್ಸ ಮಾಡ್ಬೇಕಂತ ಮಾಡಿದ್ದೇವ್ರಿ ಹಾ ವರ್ಕ್ ಮಾಡ್ಬೇಕ್. ರಲ್ಲೇ ಮತ್ ಏನ್ ಮಾಡ್ತರಿ.
ಏನ್ ಎಲ್ಲ ಏನ್ ಕೇಳ್ರಿ ಏನ ಮುಕ್ಕ ಬಾ ಬಾ ಅಂತಂದಾರ್ರಿ. ಹಾ ಮತ್ ಪೇಮೆಂಟ್ ಅದು ಎಲ್ಲ ಕೇಳಬೇಕ್ರಿ ಮತ್ ಏನಂತಾರೆ.
ಅದೇ ರೀ ರಿಸ್ಯೂಮ್ ರೆಡಿ ಮಾಡ್ರಿ ರೆಡಿ ಮಾಡಿ ಅದ್ರ್ ಮ್ಯಾಗ್ ಡಿಪೆಂಡ್ ಮಾಡಿ ಹೇಳ್ತಿನಿ ಅಂತಂದ್ರೀ ಅವ್ರು. ಅದಕ್ಕೆ ಅದು ರೆಸ್ಯೂಮ್ ಒಂದ್ ರೆಡಿ ಮಾಡ್ಬೇಕ್ರೀ.
ಹ್ಮ್ ಏ ಸಾಬ ಅವ ಅಲ್ಲಾ ಸೆಟ್ಲ್ ಆಗಲ್ರಿ ಏನ್ ಪೇಮೆಂಟ್ ಅದೇ ಒಂದ್ ಐದ್ ಸಾವಿರ ಆರ್ ಸಾವ್ ಯಾರ್ ಕೊಡ್ತಾರ್ರಿ.
ಇಲ್ಲಿ ಹತ್ ಹತ್ತಂತ ಅಂದರ್ರಿ ಹತ್.
ಇಲ್ರಿ ಸ್ವಲ್ಪ್ ಕೊಡಲ್ಲ ಅಟ್ಟೊಂದು ಎಲ್ಲ ಗೊತ್ತದ್ರೆ ಓನರ್ ಸ್ಟಾರ್ಟಿಂಗ್ ಅದೇ ಆರ್ ಸಾವಿರ ಏಳ್ ಸಾವಿರ.
ನೋಡ್ರಿ ಹೆಂಗದ್ ಹೆಂಗಿಲ್ಲ ಅಂತ ನೋಡಂಬ್ರಿ ಇಲ್ಕಂದ್ರೆ ಯಾವದನ್ ಟೈಮಿಂಗ್ಸ್ ಹೋದ್ರ ಐತ್ರಿ
ಏನ್ ಬ್ಯಾಡ್ರಿ ಬೆಂಗ್ಳೂರ್ ಹೋಗ್ಬಿಡಮ್ ನಡ್ರಿ ಸುಮ್ಮ್ ಆ ಕಡೆ ಬಾಳ್ ಬೆಸ್ಟ್ ರೀ. ಕೆಲಸದು
ನಡ್ರಿ ಹೊಂಬ್ರಿ ಇದೊಂದ್ ಎಕ್ಸಾಮ್ ಅದ ಒಂದ್ ಅದಲ್ರೀ ಲಗುನ ಆಗವಲ್ವೆ. ಎಲ್ಲಿಗಾ ಅವು ಡಿಗ್ರಿ ಎಕ್ಸಾಮ್ ಮುಗ್ದಾವ್ರೀ ಇದು ಐ ಟಿ ಐ ಎಕ್ಸಾಮ್ ಮುಗ್ದಿಲ್ಲ.
ಹೌದೌದು ಐ ಟಿ ಐ ಒಂದ್ ಎಕ್ಸಾಮ್ ಅದವಲ್ರಿ ಈಗ ಇಲ್ಲ ಅವು ಏನ್ ನಡಿತಾವ್ ತೋರಿ ಈಗ ಫಸ್ಟ್ ಇಯರ್ ಐತ್ ನಿ ಬರೆಸ್ತಾರೆ ಅವ ಮಾಸ್
ಅದ ರೀ ಇಡ್ ಪೇಪರ್ ಇ ಜಲಿ ಲಗನ್ ಅದು ಅಂದ್ರೆಕೆ ಇರೋದ ಅಲ್ರಿ ಬೆಂಗಗಳೂರಿಗೆಗ ಹೋಗಬಡ
ನೋಡ್ರಿ ಅಲ್ಲ್ ಹೋದ್ರೆನೇ ಸ್ಟಾರ್ಟಿಂಗೇ ಒಂದ್ ಇಪ್ಪತ್ತ್ ಸಾವಿರ ಕೊಡ್ತಾರೀ ಮತ್ತೆಲ್ಲ ಹಿಂಗ್ ಬರ ಬರ ಬರ
ಮೊದ್ಲಿಗ್ ಕೇಳ್ಕೋಬೇಕ್ರೀ ಎಲ್ಲೇನಾದನ್ ಚಲೋದಂತ ಕೇಳ್ ಕೊಂಡ್ ಹೋಗ್ಬೇಕ್ರಿ ಸಾಬಣ್ಣವ್ರಿಗ್ ಕೇಳ್ರಿ ನೋಡಮ್.
ಅಲ್ ನಮ್ ಪರಿಚಯದವ್ರ್ ಅದಾರ್ ಬಿಡ್ರಿ ಅವ್ರಿಗೆ ಸಾವಣ ಅಂತಲ್ರಿ.
ಹ್ಮ ಅಲ್ಲಿ ಓಲಾಡ್ದ ಮತ್ತತ್ ನಿಮ್ಗೆ ಐಟ ಹ
ಇಲ್ರಿ ನಾವ್ ನಾವ್ ಪಕ್ಕ ಆದ್ರೆ ನಾವು ಸಿಗುತ್ತಂಬದ್ ಗ್ಯಾರಂಟ್ ಇಲ್ಲಿ ಹದ್ರ ನಿಮಗ ಸೇರ್ಸ್ರ ಕರ್ಕೊಂಡ್ ಹೋಗಿರ್ ಅಂತ ಸೋರಿಸಸದಕ್ಕ ಆಗಲ್ಲ ಉಂಟನು
ಏನ್ರೀ ವ್ಯಾಲಿಫಿಕೇಶನ್ ಬೇಕಲ್ರಿ ಅದ್ ಅದಕ್ಕೆ ರಿಸ್ಯೂಮ್ ರೆಡಿ ಮಾಡಿದ್ದಿವಂದ್ರ ರೆಡಿ ಇದ್ರೆ ಕೋರ್ಸಿಗೆ ನಿಮ್ಗ್ ಕೊಡ್ತಾರೀ ಇದೊಂದ್ ರೆಡಿ ಇರ್ಬೇಕು ರೀ.
ಎಲ್ಲಾ ರೆಡಿ ಇರ್ಬೇಕು ಬಿಡ್ರಿ ಅದನು ಬೆಸ್ಟ್ ಅಂದ್ರೆ.
ಸುಮ್ಮ್ನೆ ಇ ಬಡ್ದ ಮಾತ್ ಅದಕ್ಕೆ ಇದೊಂದು ಐಟಿಯ ಒ ಕಂಪ್ಲೀಟ್ ಆಯತು ನಡತ್ಿ ಅವ್ರಿ ನೋಡಿ ಬ್ಲಿಂ ಆಡ್ಾಗ ಮನ ಕಳಿಸಸ್ತಾರೀ
ಎಲ್ಲ ಇ ಸಾವಣ್ಣ ಅವ್ರ ಏನೇನ ಮಾಡಕತಾರೆ ಅಂತ ನೋಡ್ರಿ ಅವ್ರಗ್ ಬೈಕ್ ತಗಂದ್ರ ಅಲ್ಲ ಇ ಎಂ ಐ ಯಾವದ ಕಟ್ಕಕ್ ನಡದ್ರೀ ಅವ್ರು ನೋಡ್ರಿ ಬೆಸ್ಟ್ ಹಾ ಮತ್ತೆ ಇಲ್ಲೆಲ್ಲಾ ಪೇಂಟಿಂಗ್ ಕೆಲ್ಸ ಮಾಡಿದ್ರಿ ಇಲ್ಲಿನ್ ನಡತತ್ರಿೀ ಹೊರ್ದ
ಏ್ ಅಷ್ಟೊಂದ್ ನಡಿದಿಲ್ರರಿ ಯೋಗನ ಒಂದ ನಡ ಒಂದ್ಸಲ ನಡೀತಿತ್ರಿ ಈಗ ಎಲ್ರಿ ಇರಿ ಈಗಲ್ದರಿ ಈಗಲ್ಲಲ್ರಿ ಎಲ್ ಎ ಇಲ್ಲ ಖಾಲಿ ಕುಂತು ಮಚ್ಚಿ ಹೊಡ್ದಂಗ ಆಗ್ತತ್ರಿ ಜನಗಳೆಲ್ಲ ಈಗ ಕೆಲ್ಸ ಇಲ್ರಿ ಏನ್ರಿ ಮಗೆ ಹೋಗ್ಬೇಕ್ರೀ ಕಂಪ್ಲೇಂಟ್ ಮಾಡ್ಬೇಕ ಎಲ್ಲಂದ ವರ್ಕ್ ಇರ್ತಾವ್ರೀ ಎಲ್ಲಂದ ಯಾವ ವಕ್ ಮಾಡಬ್ರ ಕೇಳಿ ನೋಡ್ರಿ ಯಾರಿಗನ
ಕೇಳ್ತರು ಮೇಡಮ ನಾನು ಕೇಳಿ ಎಳಳ್ತಿದ್ದೆ ಮತ್ತ ಏನ್ ಹಂಗೇನ್ಯಐತಪ್ಪ ಅ್ರ ನಾ ನೋಡ್ತನ್ೀ ಈಗ ಇನ್ನೊಂದ ಎರ ದ ೋನ್ ಕಾಂಟಕ್ ಮಾಡ್ತೀಿ
ಹ ಕೇಳ್ರಿ ನೋಡ್ರಿ ನಾನು ನಾನ್ಕ ಇಲ್ಲಿಿನ ಮಳೆ ಹೋಗ ಅವ್ರುೇತ ನೋಡಮ್ ಇಲ್ಲನ್ ಖಾಲಿ ಆದಿ
ನೋಡಿ ನೋಡ ಕೇಳ್ರಿ ಅವ್ನ ಅವ್ನ್ ಕೆಲ್ಸ ಇದಪ್ಪ ಮಾಡವ್ರ ಮಾಡ್ ಕಸ ಮುಗಸ ಬಿಡವ್ರ ಏ ಒಳಗ ಕೊಡ್ಬೇಕ ಆತ್ತಲ್ರರಿ
ಮಾಲ್ತುಂತಂಗ ಊರಾಗ ಸು ಮನ ಏನಲ್ರೀ ಅದ ರೊರಿಯ್
ಧನ್ಯವಾದಗಳು
ಯಾರ